ಹಲೋ ಈಗ್ಣ ಕೇಸ ಉಟಿಲ್ಲ
ಹ್ಮ್ ಕೇಳ ಸಟಾ
ಹ್ಮ್
ಹ್ಮ್
ನಂದಲ್ಲ ಎಲ್ಲಾ ಎಲ್ಲ ಎಲ್ಲಾ ಲೋನ್ ಮುಟ್ಟದಪ್ಪಾ ಯಾರೋ
ಹ್ಮ್
ಒಂದ್ಸರಿ ಸ್ಟಾರ್ಟಿಂಗ್ಗೆ ಎಲ್ಲ ಸ್ಟಾರ್ಟಿಂಗ್ಗೆ ಒಂದ್ಸರಿ ತೌಸಂಡ್ ತಗ್ಬೇಕಲ್ಲ ಹ
ಹ್ಮ್
ಸ್ಟಾರ್ಟಿಂಗ್ ಎಲ್ಲ ಟೂ ತೌಸಂಡ್ ಕೊಡ್ತಾರಲ ಲೋನ್
ಹ್ಮ್
ಅದು ಮುಟ್ಟಸಿನಿ ಆಮೇಲೆ ಟೂ ತೌಸಂಡ್ ೇ ತ್ರೀ ತೌಸಂಡ್ ಮಾಡ್ತು ಅದು ಮುಟ್ಟಸೀಿನಿ ಆಮೇಲೆ ಫೈವ್ ತೌಸಂಡ್ ಒಿನ ಅ್ರೂಡ ಬಂದರಲ ಇನ್ನ ಜಾಸ್ತಲ ತಿೀ ತೌಸಂಡ್ ಕಟ್ಟಬೇಕು ಎಲ್ಲ ಮೂತಿಸಿನಿ
ಎಲೋ ಮಿಟ್ಟುಿಸಿ
ಹ್ಮ್ ಜಸ್ಟ್ ತ್ರೀ ತೌಸಂಡ್ ಅಷ್ಟೇ ಕಟ್ಟದ ಹದು ಅದುದು ಈಗಿಲ್ಲ ಈ ತ್ರೀ ತೌ ಅದು ಫೈವ್ ತೌಸಂಡ್ ಒಳಗೆ ಕಟ್ಬಿಟ್ಟೀನಿ ಈಗ ನೆಕ್ಸ್ಟ್ ಇನ್ನು ಮೂವತ್ ದಿನ ಬಿಟ್ಟು ಸ ಆರ್ನೂರು ರೂಪಾಯಿ ಕಟ್ಬೇಕು
ಹ್ಮ್
ಮುಗತಿ ಎಲ್ಲ
ಹ್ಮ್ ಹ್ಮ್
ಹ
ಮತ್ತ
ನೀ ಅಣ ಯಂಗ್ ಪಕಟ್ ಒಳ ಜಾಸ್ತಿ ಏನು ಬರಲ್ಲಪ್ಪ
ಅಂದರು
ಹಲೋ
ಏನ್ ಬರಲ ಜಾಸ್ತಿ ಹಲೋ
ನೋನಿಂದ ತವಳದು ನಾವ್ ಕಟ್ಟದ್ರ ಮೇಲೆ ಡಿಪೆಂಡ್ ಮಾಡ್ತಾರ ನೀಿ ಹಂಗೆ ಆಯ್ತು ಗುಡ್ ಆಫ್ಟರ್ನೂನ್ ಮ್ಯಾಮ್ ಹಲೋ ಹಲೋ
ಹ್ಮ್
ಮಾತಾಡ್ಣ ಹಲೋ
ಹಲೋ
ಏ ಅಲ್ಲಿಕ ಮಾತಾಡ ತೊಪ್ಪ ಮಾತಾಡಿ ಬಿ ವೇಸ್ಟ್ ಆ ತುುದಾ
ಕೆೇಳ್ಸಲ್ಲಗ ನಿ ಮಾತ್ ಗರ
ನಿನ್ ಮಾತೆಗೇಸ್ ಬರ್ಲನು ಯಾಕನು
ಇಕ್ಕ
ಏನೋಪ್ಪಾ ನೀ ಎಲ್ ಕುೂತ್ ಮಾತಾಡ್ತೇ ನಿನ್ ಮಾತೆ ದಿಸಬಲ್ಲ ನೀ ಏನಾರ ಯಾರ ಇವು ಅದ ಬರ್ತ ಎ ಹಾಕೊಂಡ ನ್
ಎಏಯರ್ಬಡ್ ಸಾಖಣನ್ನ ಬರಿ
ಏನುೂ ಹಾಕೊಂಡಿಲ್ಲ
ಇಯರ್ಬಡ್ಸ್ ಆಕ್ಕೊಂಡೇ ಇಯರ್ಬಡ್ಸ್ ಇಯರ್ಬಡ್ಸ್ ಆಾೊಂಡೇನೆ ಎತ್ತಗಿಿಲ್ಲ
ಏತಾಗಿ ನ ಏನುಫಸಬಲ್ಲ ನಂಬಲ್ಗ ಅವ ಬಡಿಸಿಿನಾ ಕುಳಂದೆ ಇಲ್ಲೋ ನೋಕ್ ನಮ್ಮ್ ಮಕ್ ಬಂದಾಗ ಅಷ್ಟೇ ಬೇಕಂತ ಕಿವೇ ಹಾಕೊಂಡ್ ಡಾಡ್ತೀಿನಿ ಸಾವಂಗ್ ಕೇಳಕಕ್ಕಿ ಕ ವೇಸ್ಟ್, ಮಾಡಬಾರದಂತೆ? ..
ಏನು? ..
ಹ, ಹಾ. .. ಹಾ, ಇವನ್ನಾ, ಇವನ್ನ, ನೋಡಿದ್ರೆ, ಬಾಳಾ, ಚಲೋ, ಈಧರುನೊಡುರಿ, ಚಲ್ಲೋ! .. ಫಿರ್ಧಿನ್, ಚಲೋ ಇದ್ದಿಲ್ಲ, ಅಂದ್ರೆ, ಚಲೋನೇ ಇರಂಗಿಲ್ಲ, ಹಾಕಿದ್ದು ಧ್ವನಿನು, ಕೆಲ್ಷಿಶಿಬರಬಾರ್ಧು. .. ಹಾಕಿನೂ, ಧ್ವನಿನು, ಕೇಳಿಸಬಾರದು, ಕೇಳಿ ಬಡ್ಸ್ಕೊಂಡು ಜೋರ್. .. ಒಂದು, ಸಲ್ಮನ್, ಖಾನು, ಒಂದು ಸಾಂಗ್ ಐತಿ? ... ಅದು, ಹಚ್ಚಿರಲ್ಲಣ, ಏನು, ಕೇಳಿಸಿ, ಬರ್ಲ್ಲ ಅಂತ, ಸಾಂಗ್, ಅದ, ಅದು. .. ಅದು, ಫುಲ್ ಸ್ಪೀಕರ್, ಇಟ್ಟು, ಕೀವೆಂಗಿಟ್ಕೊಂಡು, ಒಡಿಯಾಡಿಬಿಡುತೀನಿ? ..
ಈಗ, ಬಂದಾಳಾ? ...
ಫೋನ್, ಜೊತೆ, ಬರ್ಡ್ಸ್, ಕೊಟ್ಟಿರಪ್ಪಾ, ಫ್ರೀ? ..
ಹಾ. ..
ಬಂದಿಲ್ಲ! ..
ಯಾವುದು ಅಂತ. ..
ಹ, ಬರ್ತಾರೆ, ಏನಪ್ಪಾ? ..
ಹಚ್ಚು ನೀನು ಫೋನು? ..
ಬ್ಲಾಕ್. .. ಆವಾಗಿದ್ದು ಬ್ಲಾಕ್ ಆಗಿಲ್ಲ. .. ಅತ್ತಾಕಿ, ಬ್ಲಾಕ್ ಮಾಡಿಲ್ಲ! ...
ಹಾ. ..
ಆದ್ರ, ಅಕ್ಕಿ, ಬ್ಲಾಕ್ ಮಾಡಿಲ್ಲ! ..
ದೇವರಮನೆಲಿ. ..
ಹ್ಮ್, ನಾನೇನ್ ಮಾಡಿದೀನಿ. .. ಏನನ್ನ. ..
ಏನಿಲ್ಲ, ಹೋಗೋ. ..
ಹ್ಮ್, ಅಕ್ಕ, ಮತ್ತ ಸ್ಟೇಟಸ್ ಆವತ್ ನೋ ಸ್ಟೇಟಸ್ ನೋಡತಾನ, ಇಟ್ಟನಿ. .. ನೋಡಿದ್ಮೇಲೆ, ಆಯ್ತು! ಏನೇನ್, ಮುಗಿತಿಲ್ಲ ಹಾಂಗೆ, ಬ್ಲಾಕ್ ಆಗ್ಬಿಟ್ಟು. .. ಹ್ಮ್, ಇಬ್ಬರೂ! ಗಂಡ, ಹೆಂಡ್ತಿ, ಬ್ಲಾಕ್ ಆಗಿದ್ದರು. ..
ಮತ್ ನಂಗ್, ಅಕೀಲೆ. ..
ಆ. ..
ಹಾ. ..
ಏನು? ...
ಯಾರು,, ಇಬ್ರಾ ಹಾಕುತ್ತೀರಿ, ರವಿ? ....
ಗಂಡ, ಹೆಂಡತಿ. ..
ನನಗೆ ಬೇರೆ ಕೇಳಿಸ್ತು ಅದಕ್ಕೆ? ..
ಹೇಳ್ರಪ್ಪ ನಿನಗೇನು ಕೇಳಿಸಿತು. .
ಹೇಳ್ರಿ ಇಬ್ಬರಿಬ್ಬರ, ಇಬ್ಬರಿಬ್ಬರಾಯಿತು? ..
ಹ್ಮ್, ಹ್ಮ್ಮ್. .. ನೀನೂಧರನ್ನ. .. ಮತ. ..
ರಾತ್ರಿನೇ ಹೇಳ ಕರ್ತನಿಗೆ. ..
ಹ್ಮ್ಮ್, ನಮ್ಮ, ಮಮ್ಮಿ, ಕೇಳದಪ್ಪ! ನ ಇದು ಹೊಲ್ದಾಗು, ಕಬಕ್ಕ ಅದು. .. ಏನ್, ನಾನು, ಮಂಡೆ ಯಾವಾಗ! ಬೆಕ್ಕು, ಅಡ್ಡಿಯಾಕೊಂಡಿಯಲ್ಲ, ಬೇರೆ ಬಿರುನ್ನೆ, ಆಕ್ತಿನಿ ಅಂತ ಕೇಳಿದ್ದು? .. ಆಯ್ತು, ಹೊಳದಾಗ ಬೋರಿದೆ, ಬೇರೆ ಕಡೆ ಹಾಕೋದು. .. ಏ, ಮಾಡ್ರ, ಇವರ್, ಮುಂದ್ ಯಾರಾರಾ ಮಾಡಂಗಿಲ್ಲ, ಏನಿಲ್ಲ? .. ಹೊರವಳಿ ದೊಡ್ಡ ದೊಡ್ಡ ಮನೆ ಕಟ್ಟಿತಿ ಒಂದ್ ಹದ್ನೈದು ಎಕರೆ ಹೊಲ ಅವೇ? .. ದೊಡ್ಡದು, ಆಸ್ತಿ ಕಾಣಗು, ಕಾಣತ್ತು! ಮನೆೆಯ ಮಕ್ಕೊಳ್ಳತು, ಬಾರಿನ, ಬೈದುಬಿಟ್ಟು. .. ನಮ್, ಕೈಲಿಂದ ಮಾಡಕ್ಕಾಗಲ್ಲ! ಏನಾಗಲ್ಲ ಅವೆಲ್ಲ? ಇವರಾಗ ಮಾಡ್ಬೇಕಿಲ್ಲ ಅಂತ, ಸುಮ್ನೆ. ...
ನ ಮಾಡ್ಬೇಕು ನೀವು
ಅಣ ಹನ್ನೆಡ ಅದೇ ಹೊಲಲ್ಲ ನಮ್ಮ್ ಮಾಮಗಳು ನಮ್ಮ್ ಮಾಮಗಳು ನಮ್ಮ್ ಅತ್ತಿಗಳು ವರ್ಷಗ್ ವರ್ಷ ಬಿತ್ಕೊಂಡ್ ಎಸಿ ಬೆಳಿ ಬೇಯಸ್ಕೊಂಡ್ ಬೆಳಿ ಎಲ್ಲ ಬಿತ್ತಸಿ ಹೋಗ್ ಮಾರ್ಕೊಂಡು ಅವ್ರ ಮನ ನಡೆಸ್ಕೋತಾರ
ಹ
ಹ್ಮ್ ಏನಿಲ್ಲಪ್ಪ ಸುಮ್ಮ್ನೆ ಬಿಟ್ಟ ಕೂಡ ತರ ಕೈಲಿಂದಾಗಲ್ಲ ಎಂಬಿ ಬಂದ ಕೇಳ್ತಾರ ಬಿತ್ಕೋತ್ರಿನೀಲ್ ಟೈಮ್ ಅಲತ್ತ ನಿಸಿ ನಮ್ ನಮ್ ಕೈಲಿಂದ ಆಗಲ್ಲ ಅಂತಂದ ನಿಮ್ ಕೈಲಿಂದ ಆಗಲ್ಲ ಅಂದ್ರ ಹೇಳಿ ನೋ್ ಮಾಡ್ಕೋತ ದಿವ್ಸ ಅಂತರ ಆಯ್ತ ಬಿತ್ಕೋತಾರ ತರಕಾರಿ ಹಾಕೊಂಡ ತರಕಾರಿ ಹಾಕೀ ಮಾರ್ತಾರೆ ಎಲ್ಲಾ ಮಾರ ಎನ ನ್ಂಗನು
ನ ಎಲ್ಲ ಮಾಡ್ತಾರಂದ
ಹ್ಮ್
ಆರ ಆರ ವಸ
ಮ ತಾಂಗಗೆನೋಡದುಂದ ಮನೆಯ ಅಂಗ ನದಕ್ಕ ಅಂಗ ಮಾಡಾ ಏ ಏನ್ ಮಂದಿ ಹೋಣನ ಮನ್ಯಂಗ ಮತ್ ಕಿರಣಿ ಅಂಗಡಿ ಅದ ಅ ಮುಚ್ಕೊಂಡೆ ಕುಡರ್ತಂತಪ್ಪ ತೆರೆದು ಇಲ್ಲ ಅಂತ ನಾವ ಏನ್ ಬಯಲತ್ತಳ
ಹಾ
ಹಲೋ ಹಲೋ ಮಾತಣ್ಣ ಹಲೋ
ಹಲೋ
ಹಲ್ಲೋ ಎಲ್ಲ ಕುದ ಮಾತಾಡ್ತ ಅಣ್ಣ ಎಲ್ಲಿ ಕುೂಂದ ಮಾತಾಡ್ತಿ ಕೆಸ
ಹ ಎಟ ತಗೆ ಚಲೋರಿ ಕಿನ ಸುುದಧ ತ
ಕೆಸ ತು ಕೆಸ ತು
ಹ ಈ ಭುರಿ ಭಲ ಕದ ರಾಮ ರಕ್ಕ
ಎಲ್ಲಿ ಯಾಕಾ
ಹ್ಮ್ ಕತ ರೋಡ್ ಬಲಿ ಮರ ಬರ
ಅಯ್ಯ ಅದ್ರೊಳಗೆ ಹೇಳದ ಅದ ಎಂತ್ದ ನಮ್ಮೂರ ಆದ್ರೆ ಕಮಲಪುರ್ ಗೊತ್ತಲ್ಲ ನಿನ್ಗೆ ಹ
ಹ್ಮ್ ಕಮಲಪುರ
ಆ ಕಮಲಾಪುರ್ಲ್ಲಿದ ಲಫ್ಟಾ ಹ್ಮ ಲೆಫ್ಟ ಒಂದು ರೋಡ್ ಒಂದ್ ರೋಡ್ ಬರ್ತದೆ ಕಲ್ಪುರದು ಸೀ ಇದ ನಮ್ಮ ಊರಿಗೆ ಬರ್ತದು ಏಳ್ ಕಿ ಹೇಳಳಿ ಮಿಷ್ಣ ಜಾಸ್ತಿ ಬ ಇಲ್ಲ ಏಳ್ ವಿಷಯ ಸಾಕು ಬೈಕ್ ಮೇಲೆ ಇದರು ಏಳ ಬೈಕ್ ಮೇಲ್ ಇದ್ರರು ಏಳ್ ನಿಮಿಷ ಆಟೋದಾಗ ಇದ್ರರು ಒಂದ್ ಹತ್ ನಿಮಿಷ
ಮೂರ್ ಕಿಲೋಮೀಟರ್ ಮಲೆ
ಏಳ್ ಕಿಲೋಮೀಟರ್ದಾ
ಅಂದ್ರ ಒಂದ ಕಿಲೋಮೀಟರ್ ಒಂದೊಂದ ಒಂದ್ ಮಿನಿಟ್ ಒಂದೊಂದ್ ಕಿಲೋಮೀಟರ್ ಆತರಿ ನೀವು
ಹಲೋ
ಒಂದ್ ಮೆಂಟಿಗೆ ಒಂದ್ ಕಿಲೋಮೀಟರ್ ಹತರಿ ನಂದ
ಏ್ ಎಷ್ಟು ಅದಪ್ಪಾ ಏಳ್ ಕಿಲೋಮೀಟರ್ದೇನ ಎಷ್ಟು ಅದ ಕಡೆ ಕಡಿ ಅದವಟ್ ಏಳೂರು ಒಳಗೆ ಆದ
ಹೂ ಚಲೋ ರೈಡ್ರದಲ್ಪ್ಪಾ
ಏ ಅಂಗೇನಲ್ಲೋಪ
ಹೂ ಹೂ ಇವತ್ತು ಆದ ಬಂದು ಕಾಲೇಜಿಗೆ ಬಂದಿಲ್ಲ
ಆ
ಹೂ
ಹಲೋ
ಹೂ
ಏನು ಕಾಲೇಜು
ಇವತ್ತು ಕಾಲೇಜ್ ಬಂದ್ ಗಾಡಿ ಮೇಲೆ ಬಂದಿನಿ ಇವತ್ತು
ಯಾರು
ಹೂ ನಾಳೆ ಅದಂದಷ್ಟಂದ ದೋಸ್ತರು ಇದಕ್ ಹೊಳ್ತಿರು
ಹೂ
ಅವರು ನಾಷ್ಟ ನಾಷ್ಟ ಮಾಡ್ಲಿಕ್ಕೆ ಎಪ್ಪತ್ತು ಕಿಲೋಮೀಟರ್ ಬಂದರ ಇವತ್ತು
ಏನು
ನಾಷ್ಟಾ ಮಾಡ್ಲಕ್ಕ
ಹೂ
ಎಪ್ಪತ್ತು ಕಿಲೋಮೀಟರ್ ದೂರ ಬಂದಾರ
ಅಯ್ಯೋ ಎಪ್ಪೋ
ಅದು ಗಾಡಿಗೆ ನಾಕ್ನೂರ್ ಐದನೂರ್ ನಾಕ್ೂರ್ ಐದನೂರು ರೂಪಾಯಿ ಹಾಕಿಸಿ ಮೂರ್ ಗಾಡಿ ನಾಕ್ ಜನ ನಾವೊಂದಿಬ್ರು ಐದ್ ಆರು ಮಂದಿಗೆ ಬಂದಿವಿ
ಚಲೋನೆ ಅಲ್ಲ ಮತ್ತ ಅಣ್ಣ
ಮತ್ತ ಕೆಳ್ಸ ಲಗ್ಯದ ಸಮಯ ಸಮಯ ಮುಕ್ತಗೆ ಹಾಗರ
ಏನು
ರಿಟರ್ನ್ ಕಾಲ್ ಮಾಡು ಟೈಮ್ ಇಸ್ ಓವರ್
ಹೂ